ಹಲೋ ಹಲೋ ಕೇಳ್ಳುಸೇತಾ
ಅಭಿಷೇಕ್ ಅವರ ನಮಸ್ಕಾರ
ಹಾ ನಮಸ್ತೆ
ಹಾ ಚೆನ್ನಾಗಿದ್ದೀವಿ ಕರಟ ಕೇಳ ತಿದ್ಯ ಹೇಗೆ
ಕೆಲ್ಸ ಐ್ತೆ
ಹಾ ಕೆಲಸ ಕೆಲಸೈತೆ ಹೇಳಿ ಹಾ ಕೆಲಸೈತೆ
ಹಾ ಹೇಳಿ ನಿಮ್ಮ ಹತ್ತನೇ ತರಗತಿ ಈಗ ನೆ ಗಳು ಹೇಳಿ ಎಂಟನೇ ತರಗತಿ ಎಲ್ಸ ಶುರುವಾಯ್ತ ನಿಮ್ ಜರ್ನಿ
ಎಂಟನೇ ತಾರೀಕೆ ತರಗತಿ ಬಂದ್ಬಿಟ್ಟು ನಾನು ಮಾಡಿ ಸ್ಟಡಿ ಮಾಡಿದ್ದು ನಮ್ಮೂರು ಸುತ್ತಮುತ್ತ ಸರೌಂಡಿಂಗ್ಸ್ ಅಲ್ಲ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ಹೇಳೋಕ್ಕೆ ಇಷ್ಟ ಪಡ್ತೀನಿ
ಅಂದ್ರೆ ಸ್ಪೋರ್ಟ್ಸ್ ಹ ಹೌದು ಯಾಕೆಂದ್ರೆ ಸ್ಪೋರ್ಟ್ಸ್ ಅಲಿ ಎಜುಕೇಶನ್ ಅಲ್ಲಿ ಮತ್ತೆ ಡಿಸಿಪ್ಲಿನ್ ಎಸ್ಪೆಷಲಿ ಡಿಸಿಪ್ಲಿನ್ ಅಲ್ಲಿ ಹ ಡಿಸಿಪ್ಲಿನ್ ಇತ್ತು ಹ ಅದೊಂದು ನನಗೆ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಬೇರೆ ಸ್ಕೂಲ್ ಹೋದ್ರೆ ಹುಡುಗ್ರು ಪೋಲಿ ನಮ ಸ್ಕೂಲಲ್ಲ ಆತ ಅಲ್ಲ ಡಿಸಿಪ್ಲಿನ್ ಒಂದು ಶಿಸ್ತು ಮೆಂಟೇನ್ ಮಾಡೋದು ಸರಿ ನಾನು ಅಲ್ಲಿ ತುಂಬಾ ಸ್ಪೋರ್ಟ್ಸ್ ಆಕ್ಟಿವಿಟಿ ನಾನು ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ದೆ ಕಬಡ್ಡಿ ಜಾಸ್ತಿ ಫೇಮಸ್ ಅರಸಡ ಅಂದ್ರೆ ಸ್ವಲ್ಪ ಕಬಡ್ಗೆ ಹೆದರಿಕತಾರೆ ಹುಡೂರು ನಮ ಸ್ಕೂಲ್ ಹೆಸರು ಹೇಳಿದ್ರೆ ಹುಡಗರು ಹೆದರಿಕ್ದಾರೆ ಆ ತರ ಕಬಡ್ಡಿಲಿ ಹೆಸರು ಮಾಡಿದ ನೂರು
ಹೌದ ನೀವಿದ್ದಾಗ ಕಬಡ್ಡಿ ಗೆದ್ರೆ ಹಂಗಾರೆ ಫೈನಲ್ ಅಲ್ಲಿ
ಹಾ ಗೆದ್ದಿದ್ದ ಗೆದ್ದಿದ್ದ ಒನ್ ಟೈಮ್ ಗೆದ್ದಿದ್ದ ಎಸ್ ಎಲ್ ಸಿ ಇಲ್ಲಿದ್ದಾಗ ಅವಂ ಟೈಮ್ಗೆದಿದ್ದ ಫೈನಲ್ಸ್ ಮಾತ್ರ ತುಂಬಾ ರೋಚಕವಾಗಿತ್ತು
ಹಾ
ಅದು ಅದು ಚನ್ನಪಣದಲ್ಲಿ ನಡೆತಿತ್ತು ಅದು ಟೂರ್ನಮೆಂಟು ಸಕತ್ ಇಂಟ್ರೆಸ್ಟಿಂಗ್ ಆಗಿ ಪಿ ಟಿ ಮೇಡಮ್ ಇದ್ರರು ನಮ್ಗೆ ಕಬ್ಬಡಿ ಹೇಳ್ ಕೊಡರು ಸಕ್ಕತ್ ಆಗಿ ಹೇಳ್ಕೊಟ್ಟಿರ್ಮ ಹೌದು ಅವ್ರ್ ಹೆಸರು ಬಂದ್ಬಿಟ್ಟು ರಾಜೇಶ್ ಹಾ ರಾಜೇಶ್ ಶ್ವರಿ ಅಂತ ಅವರು ಶು ಫೇಮಸ್ ಅವರುವೆ ಕಬಡ್ಡಿ ಕಬಡ್ಡಿನಲ್ಲಿ ನಂಬರ್ ಒನ್
ಹಾ ಹಾ
ಆಮೇಲೆ ನೆಜೂಕೆಶನ್ ಬನ್ ತ್ತಂದ್ರೆ ಅರಸರ್ ನಲ್ಲಿ ಯಾವಾಗಲೂ ನಂಬರ್ ಒನ್ ಇರುತ್ತೆ ಹೋದ್ಸತಿ ನಂಬರ್ ಒನ್ ಇದು ಎಸ್ ಎಸ್ ಸಿ ರಿಸಲ್ಟ್ ಅಲ್ಲಿ ಬಂದಿತ್ತು ಸೆಕೆಂಡ್ ಪ್ಲೇಸ್ ಬಂದಿತ್ತು.
ಹಾ
ಅಂದ್ರೆ ನಮ್ ಜಿಲ್ಲೆಲೇ ಸೆಕೆಂಡ್ ಪ್ಲೆಸ್ ಬಂದಿತ್ತು. ಹ ಎಸ್ ಎಲ್ ಸಿ ದ ರಿಸಲ್ಟಾಗೆ ನಮ್ದಿದ್ದಾಗ ಹ ನಮ್ದಿದ್ದಾಗ ಫಸ್ಟ್ ಚೆನ್ನಗ್ ಬಂದಿದ್ದು ನಾನು ಓದ್ ಬಕಾದ್ರೆ
ಹಾ ಹಾ
ಹಾ
ಎಲ್ಲಾ ಎಲ್ಲಾ ಕ್ಷೇತ್ರಗಳಿಂದಲೂ ನಿಮ್ಮ ಶಾಲೆ ತುಂಬಾ ಅದ್ಭುತವಾಗಿತ್ತು.
ಹಾ ಹೌದೌದು ಅಂದ್ರೆ ಯಾವ್ದೆ ಸಬ್ಜೆಕ್ಟ್ ಅಲ್ಲಿ ಮ್ಯಾತ್ಸ್ ಅಲ್ಲೂ ಅಷ್ಟೆ ಮ್ಯಾಕ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಸೋಶಿಯಲ್ ಸೈನ್ಸ್ ಅಲ್ಲಿ ಆಮಲೇ ಕನ್ನಡದಲ್ಲಿ ಹಿಂದಿ ಎಲ್ಲ ಔಟ್ ಆಫ್ ಔಟ್ ಅದು ಅಲ್ದಲೆ ಕಲ್ಚರಲ್ ಆಕ್ಟಿವಿಟೀಸ್ಗೂ ಅಷ್ ಟ್ಟೇ ಒತ್ ಕೊಡೋರು ನನ್ ನಮ್ ಕಾಲೇಜಗೆ ಸ್ಕೂಲಾಗೆ ಸೋರಿ
ಹೌದಾ ಅಷ್ಟೇ ಪ್ರಿಫರೆನ್ಸ್ ಕೊಡೋರ.
ಏನಾದ್ರೂ ಒಂದು ಒಳ್ಳೆ ಅದ್ಭುತವಾದ ಅದ್ಭುತವಾದಂತಹ ಮೆಮೊರಿ ಅಂತ ಇದ್ರೆ ಇದು ಒಳ್ಳೆ ನೆನಪ ಪ್ಪು ನನಗೆ ಎಂತ ಇದ್ರೆ ಯಾವ್ದದ ಇರುತ್ತೆ ನಿಮಗೆ ಹತ್ತನೇ ಕ್ಲಾಸಲ್ಲಿ
ನನ್ನ ಫ್ರೆಂಡ್ಸು
ಹ ಲಾಸ್ಟ್ ಬೆಂಚ್ ಅಲ್ಲಿ ಕುೂತ್ಕೊಂಡ್ ಮಾಡ್ತಿದ್ದ ಮತ್ತ ಆಟ ಉಡುಗಾಟಗಳು ಆಮೇಲೆ ಆಹ ಮೇಷ್ಟ್ರಕ್ಕೆಲ್ಲಿ ತಿಂದಿರುವೋಂತ ವಧೆಗಳು ಆಮೇಲೆ
ಯಾವ್ದದಾದ್ರು ಹುಡ್ಗಿ ನೋಡಿ ಮನ್ಸ ಆಗಿತ್ತ ಅಲ್ಲ ಅಲ್ಲ ಅವಾಗ ಸದ್ಯಕ ಈಗ ಅಲ್ಲ ಅವಾಗ ಹೌದಾ
ನಮ್ ಫ್ರೆಂಡ್ ಒಬ್ಬ ಇದ್ದ ಸರ್ ಅದು ಆ ತರ ಅದ್ರಾಗೆ ನಮ್ ಫ್ರೆಂಡ್ ಒಬ್ಬ ಇದ್ದ ಅವ ಪಂಟ್ರು ಒಂದ ನಾನ ಒಂದಕ್ಕೆ ಒಂದ ಇವನ್ ನಮ್ ಕನಸಲ್ಲಿ ಒಂದೇ ಇತ್ತು ಇಲ್ಲ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಮೂರ ಮೂರ ಮೇನ್ಟೇನ್ ಮಾಡನು ಅವರ ಮೈ ಮೇಲೆ ಬಿದ್ದು ಹ್ಮ ಮೈ ಮೇಲೆ ಬೀಳವು ಆದ್ರು ಇವನೇ ಅವಾಯ್ಡ್ ಮಾಡಣ.
ಸರ್
ಅವನ್ ಎಂತ ರಸಿಕರ ಹಂಗ ಟ್ಯಾಲೆಂಟು ಇದ್ದ ಅದ ಬೇರೆ ವಿಚಾರ ಟ್ಯಾಲ್ ಟ್ಯಾಲೆಂಟ್ ಎಲ್ಲ ಅಲ್ಲಿ ಎಲ್ಲಾದ್ರಗೂ ನಂಬರ್ ಒನ್ ಇದ್ದಾ ಅವ
ಹಾ ಹಾ ಹಾ
ಅವನ್ ಎಷ್ಟರ ಯಶೋಗಾಥೆಗಳು ಸಾಲದು ಹೇಳಕ್ಕೆ
ಯಶೋಗಾಥೆಳು ತುಂಬಾ ಇದಾವ ಓ ಮರೆ
ಹ ಹಂಗೆ ಅಂದ್ರೆ ಎಲ್ಲಾದ್ರಗೂ ಅವನ ಸ್ಪೋರ್ಟ್ಸ್ ಇದೆಲ್ಲ ಚೆನ್ನಾಗ ಇದ್ ಮಾಡಿದ್ದ ಹ ಹ ಈ ತರ ಆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೆಲ್ಸ ಮೂರ ಮೂರ ಮೇಂಟೈನ್ ಮಾಡ್ತಿದ್ದ ಆಮೇಲೆ ಎಜುಕೇಶನ್ ಅಲ್ಲ ಚೆನ್ನಾಗ್ ಮಾಡ್ತಿದ್ದ ಓವರ್ ಆಲ್ ಇಂಪ್ರೆಸಿವ್ ಆಗಿದ್ದ ಮೇಸ್ಟ್ರು ಸಖತ್ ಸಪೋರ್ಟ್ ಮಾಡೋರು ಅವನಿಗೆ.
ಹೌದೇ
ಆ
ಹ ಹ ಹಾ ನಿಮ್ದು ನಿಮ್ದ ಹೇಳಿ ನಿಮ್ದು ಸ್ಪೆಸಿಫಿಕ್ ಆಗಿ ನಿಮ್ದ ಯಾವಾಗ್ಗಿತ್ತು ನಿಮ್ಗೆ. ಯಾವ ಹುಡುಗಿ ಮೇಲೂ ಅಂತ ಒಂದ್ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಫೀಲಿಂಗ್ಸ್ ಏನು ಬರ್ಲೆ ಇಲ್ವಾ? ಅಥವಾ ಬಂದಿದ್ರುನು ಅಲ್ಲೇ ಅಲ್ಲೇ ಅದೇಸ್ ಸಮಯದಲ್ಲೇ ಮುಚ್ ಹಾಕ್ಬಿಟ್ರ.
ಆ ತರದ್ ಇದೆ ಆದ್ರೆ ಅ ಅದೇನ್ ಅಷ್ಟೊಂದು ಇಂತ ಎಫೆಕ್ಟಿವ್ ಅಗೇನ್ ಇಲ್ಲ
ಹಾ ಹಾ ಹಾ
ಇನ್ನೊಬ್ಬ ಇದ್ದ ನಮ್ ಫ್ರೆಂಡ್ ಒಬ್ಬ ಇದ್ದ ಅವನ್ಗೆ ಹುಡ್ಗಿ ಮೇಲೆ ಲವ್ ಇತ್ತೊ ಇಲ್ಲೋ ಗೊತ್ತಿಲ್ಲ ಆ ಹುಡ್ಗಿಗೆ ಲವ್ ಆಗ್ದೆ ನಿನ್ನೆ ನೋಡ್ತಾ ಇರ್ತಾಳ? ಹೇಳೆ ಹೇಳೆ ಲವ್ ಮಾಡ್ಸ್ ಬಿಟ್ಟಿದೀವಿ ಅಂತ ಬಯ್ ಅವನ್ ಹೆಸರು ವಿಶ್ವನಾಥ ತನ್ಬಿಟ್ಟು ಅವ್ನು ಅವನು ಇದ್ದ ಇಲ್ಲ ಗೊತ್ತಿಲ್ಲ ನಾವ್ ಹೇಳಿ ಮಗ ನಿನ್ನೆ ನೋಡ್ತೈತ್ ನೋಡ್ಲಾ ನಿನ್ನೆ ನೋಡ್ ತೈತ್ ನೋಡ್ಲಾ ನೋಡ್ಲ ಅಂದ್ಬಿಟ್ಟೆ ಅವ್ಳ್ಗೆ
ಹಾ ಹಾ ಈತರ ಹೇಳಿ ಹೇಳಿನೆ ತುಂಬಾ ಹುಡ್ಗುರ್ನ್ ಹಾಳ್ಮಾಡ್ಬಿಟ್ಟಿ ದಿರಂಗರೆ
ಹ ಓ ಅದೇ ನಮ ಅದೇ ಇನ್ನೊಬ್ಬ ಹೇಳದ್ನಲ್ಲ ಅವಂದ ಆಶೀರ್ವಾದನೇ ಐತ್ ನಂದ್
ಹಿ ಹಿ ಹಿ ಹಾ ಹಾ
ವಾ ಅ ಇ ಅಂದ ಇವನಬ್ಬ ನಮ್ ಗ್ಯಾಂಗ್ ಅಲ್ಲಿ ಇವ್ನೆ ಹೈಯೆಸ್ಟ್ ಟ್ಯಾಲೆಂಟೆಡ್.
ಹ್ಮ
ಇನ್ನ ನಮ್ಮೂರಾರ ಅಂದ್ರೆ ಗೊತ್ತಲ್ಲ ಸ್ಕೂಲಿಗೆ ಲೇಟು. ಅತ್ತಲ್ಲೇ ಹುಡುಗರುಂದ್ರೆ ಸಾಕು ರ ನೀವೇನ ಪ್ಪ ಅಂತ ಅನ್ನ ಸರ್ರ ಕೈ ಮುಗಿಯಾರು
ಹ್ಮ ಪುನೀತ್ ಏನ್ ನೋಡ್ರೆ ಗೊತ್ತಾಗವಲ್ದು ಒತ್ತ ಹೇಳಿವ್ ಹಂಗೆ ಅಂತ
ಹಾ ಇ ಇ ಇನ್ನ ಯತೀಶ ಗೊತ್ ಮತ್ತೇ ಅದೇ ಯತೀಶ್ ಉಲ್ಕೆ ಮುಳೆ
ಊಟಕ್ಕೆ ಮುಂದೆ ದೇಹಕ್ಕೆ ಮುಂದೆ ಕಬಡ್ಡಿಯಲ್ಲಿ ಮುಂದೆ
ಕಬಡ್ಡಿಲಿ ಮುಂದೆ ಓದಕ್ಕಿಂದೆ
ಎಲ್ಲಾರನ್ನ ಎತ್ಕೋ ಬರೋದು ಏಳು ಜನನು ಎತ್ಕೊಂಬಂದ್ಬಿಡೋಣ
ಅವನ್ ಔಟ್ ಆಫ್ ಸಿಲೆಬಸ್ ಇರ್ತಿದ್ದ ಯಾವಾಗ್ಲು ನಾನು ಬುದಧಂತ ಇದ್ದ ಅಂದ್ರೆ ಔಟ್ ಆಫ್ ಸಿಲಬಸ್ ರಾಜು ಮ್ಯಾಟ್ರು ಗೊತ್ತಾಯ್ತು ನಿನಗೆ
ಹ್ಮ್ ಗೊತಾಯ್ತು ಗೊತಾಯ್ತು
ಏನ್ ಹೇಳು ದುಬೈ
ರಾಜು ಯಶ್ವಂತ್ ರಾಜು
ಹಾ ಯಶ್ ವಂತ್ ರಾಜು ದುಬೈಗೆ ಹೋಗಿದ್ದ್ನಲ್ಲ
ಹ್ ಹ್ಮ್ ಗೊತ್ತಯ್ತ್ ಹೇಳಿ
ಅಲ್ಲಿ ದುಬೈಯಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ವಾಪಸ್ ಬಂದ ರಿಟರ್ನ್ ಆದ
ಹೌದು ರಿಟರ್ನ್ ಆಗಿದ್ದೇನೇ ಇವ
ಅದೇ ಏನ್ ಬೇಕಾದ ಅನು ಗೊತ್ತಿಲ್ಲ ಅಲ್ಲ
ಗೊತ್ತಿಲ್ಲ
ಹ ಅದು ಅಲ್ಲಿ ಹೋಗಿದ್ದೇನೆಯಾವ್ದೋ ಹೋಟ್ಲು ಮ್ಯಾನೇಜ್ಮೆಂಟ್ ಹೋಟ್ಲು ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಅದು ಕೆಲ್ಸ ಮಾಡ್ಕೊಂಡಿದಾನೆ ಇಷ್ಟು ಎಷ್ಟು ವರ್ಷ ಅಂತ ಅಗ್ರಿಮೆಂಟ್ ಆಗಿರುತಲ್ಲ ಆಮೇಲೆ ಒಂದು ಕೊಟ್ಟದ್ದನವಿ ಇದ್ ಇಡ್ಡಡ್ಕಂದಿದ್ರು ಕಲೆಟ್ ಮಾಡ್ಕಂಡಿದ್ರು
ಹಾ
ಸಂಬಳ ಕೇಳ್ದಾಗ ಒಂದ್ ಸ್ವಲ್ ಸ್ವಲ್ಪ ಅಮೌಂಟ್ ಕೊಡ್ತಿದ್ರೆನು ಹ ಅದು ಒಟ್ಟ ಹ ಒಂದು ಎಷ್ಟು ಮೂರ್ ವರ್ಷ ಇದಿದ್ದಿದ್ದು ಇವಗ್ ನೋಡು ಅವ್ರ ತಾತ ಸತ್ತಗ್ಳೂ ಬಂದ್ನಿಲ್ಲ ಅವ್ನು ಅವಾಗ್ ಒಂದುವರೆ ವರ್ಷಕ್ಕೆ ಅವ್ರ ತಾತ ಸತ್ತೋದ್ರು ಅನಿಂಟೆಲಿಜಬಲ್ ಅವುನ್ ಮೂರ್ ವರ್ಷ ಆದ್ ಹ್ ಮೂರ್ ವರ್ಷ ಅಗ್ರಿಮೆಂಟ್ ಇದ್ ಕಾರಣ ಕಳಸಲಿಲ್ಲ ಅವ್ರು. ಮೂರು ವರ್ಸ್ ವರ್ಷ ಆದ್ಮೇಲೆ ಬರ್ತೀನಿ ಅಂತ ಅವ್ನ್ ಫೀಲಲಿದ್ದ. ನೋಡದ್ರೆ ಅವ್ರು ಕಳಸೆ ಇನ್ನೊಂದ್ ಅಷ್ಟ್ ಕೆ ಮಾಡಿ ಅಂತ ಅಂದ್ರು. ಇಲ್ಲಾಂದ್ರೆ ಸಂಬಳನು ಕೊಡಲ, ಇ ಪಾಸ್ಪೋರ್ಟು ಕೊಡಲ ಅಂತ್ ತ್ತಾ ಅಂದಬಿಟ್ಟು ಬೆದರಿಕೆ ಹಾಕಿ, ರಂಡ ವರ್ಷದ್ ಟೈಮ, ಅವ್ರ ಅಪ್ಪಾಜಿ ಅವ್ರ ಎಲ್ಲ ಹೋಗಿ, ಕರ್ಕೊಂಡ್ ಬಂದ್ರು ಈ ಅವನು ಐದ್ ಲಕ್ಷ ದುಡ್ಡಿದ್ದ ಅಲ್ಲಿ ಐದ ಲಕ್ಷದಾಗ ಒಂದ್ ರೂಪಾಯೂ ಕೊಡ್ನಿಲ್ಲ ಅವೇ ಈಗ ಇಲ್ಲೇ ವೈಟ್ ಫೀಲ್ಡ್ ಆಗೆ ಯಾವ್ದೋ ಹೋಟ್ಲು ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ.
ಹೌದಾ? ಯಾವ ಬೈನ ರಿಟರ್ನ್ ಆಗಿರೋದ ಅವನು?
ಚೆನ್ನಾಗಿದ್ದು ಈಗಂದ ಡಿ ಡಿಸ್ ನವೆಂಬರ್ ಡಿಸೆಂಬರಲೋ ಇವನ್
ಹೌದಾ, ಇವಾಗ ಒಂದ್ ನಾಲಕ್ ಐದು ತಿಂಗಳ್ ಆಗಿದೆ ಹಂಗಿದ್ರೆ?
ಹ ಹೌದು. ಹಾಕೆದ ಹ ಐದಾರ ಆಯ್ತು.
ಹಾ ಹಾ ಹಾಂ
ಹೋಟ್ಲ್ ಫ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ ಅಂದ. ಓಕೆ, ಚೆನ್ನಾಗ್ ಮಾಡಪ್ಪಾ ಅಂತ ಹೇಳುದು. ಒಬ್ಬರದ್ ಸಿಕ್ಕಿಲ್ಲ ನನಗೆ, ಊರ ಊರ್ಗಾ ಅದೇ ಹಬ್ಬಕ್ ಹೋದಾಗ ಸಿಕ್ಕಿದ್ದೆ, ಅದ್ಬಿಟ್ರ ಇನ್ ಯಾವತ್ತೂ ಸಿಕ್ಕಿಲ್ಲ. ಅಂದ್ರೆ ಅವನ್ ಕೇಳ್ದೆ, ಬ ಬರಲ್ಲ ಊರ್ ಕಡೆ ಅಂದ್ರೆ ಬಿಸ್ನೆಸ್ ಅಲ್ಲ, ಒಂದ ಸ್ವಲ್ಪ ಊರ್ ಕಡೆ ಬಂದ್ರೆ ಖರ್ಚ್ ಜಾಸ್ತಿ ಆಗುತ್ತೆ. ಯ ಇದು ಎಂತ? ಊರ್ ಕಡೆ ಬಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಇ ಅವು ಇದು ಅಂತಂದಿಲ್ಲ ಬಿಸ್ನೆಸ್ ಸರೆ ಮಾಡದ್ರೆ ಮಾಡ್ಬೋದು. ಸದ ಆ
ಹೌದೆ ಹ
ಬರತ್ತಾ ಬರತ್ತ ಇಲ್ಲ ಇದಾನ ಹತ್ತಿಗುಪ್ಪೆಲಿ ಇದಾನ
ಹಾ ಇದುನ್ ಇಟ್ಲೆ
ಹ್ಮ್
ಹಾ ಹಾ ಹಾಂಗೆ ಚೆನ್ನಾಗಿ ನಡೀತಾಯೆಯ ಹಂಗ ನಿಮ್ಮದು
ಹಾ
ರಾಜ್ ಅವ್ರಸ್ಪ್ರ
ಸೈಕಲ್ ಕೊಟ್ಟಿರಲ್ಲ ಆಯ್ತ್ ಹಗ್ಲ ಅದು ಅದು
ಏಕೆ ಅದಾಕೆ ನೆನಪು ಸೈಕಲ್ ನೆನಪು ಇವಾಗ
ಅಂದ್ರೆ ಹೆಂಗೆ ನಿಮ್ಮುರ ಚಾನಲ್ ನೆನಪಿಗೆ ಬಂತು ಅ ಸ್ಕು ಈ ಎಂತ ಈ ಜೋಡ್ದಿ ಇದ್ದು
ಸೈಕಲ್ ಯಾಕ ಮಂತ ಚಲ ಬಂದಿದ್ರೆ
ಸೈಕಲ್ಲ ಹಂಗೆ ನೆನಪಿಗ್ ಬಂತು
ನೀ ಇಷ್ಟಕೊಂಡಿದೀರಇನ್ನ ಸೈಕಲ್
ಹಾ ಈಗ್ಲಾ ಇದೆ
ಹ ಸರಿ ಹಂಗಾರೀ ಯಾವಾಗ್ಲಾರು ಬಂದಾಗ ಅದ್ರಲ್ಲಿ ಒ ತೊಂಡ ಒಂಬಿಡಿ
ಹಾ ಸರಿ ಆಯ್ತು
ಹ
ಹಲೋ